ಹಲೋ ಹಾ ಹೇಳ್ರಿ ಮನಲ್ಲ ನೀವು
ಹಾ ಅಷ್ಟಲ್
ಹಷ್ಟಲಲ್ಲ ಇದಿದರಾ
ತ್ತಡಮ್ಮ
ಎಲ್ಗೆ ಹಲೋ ಅಸಲ್ ಇದಿಲ್ಲ ನಾವು ಎಕ್ಸಾಮ್ಗೆ ಹೋಗಿದ್ವಿ
ಹ್ಮ್
ಎಕ್ಸಾಮ್ ಹೋಗಿ ತ್ತು ಹಾ ಮುಗಿತು ಬಂದೈವತ್ತು
ಹ್ಮ್
ಇನ್ನು ಎರಡು ಪೇಪರ್ ಇದ್ದಾವೆ ಬರಿ ಕಕೊಂಡು ಬರೀಬೇಕು ಈಗ್ ನಾಕ್ ಪೇಪರ್ ಅದುದು ಇನ್ನು ಎರಡು ಪೇಪರ್ ಉಳುದಾವ
ಯಾವದ ಯಾವದದ
ಈಗ ಇನ್ನು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂಡ್ ಇ ಕಾಮರ್ಸ್
ಹೌದಾ ಮತ್ತ ಇದಂಗ ಪೀಸಿದಂಗ ಅಪ್ಲಿಕೇಶನ್ ಆಕಿದೆ
ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ ಹಾಕ್ಬೇಕು ಸರ್ವರ್ ಇಲ್ಲಂತೆ ಆಗ್ಬೇಕ ಆಗ್ಬೇಕು ನಮ್ಮ ಮನೆ ಕೇಳಿದ್ದೀನಿ ಆ ಕಂತಿಡಿದರೆ ಆಗ್ಬೇಕು.
ಏನಗ್ಬೇಕು
ಅಪ್ಲಿಕೇಶನ್ಸ್
ಅಪ್ಲಿಕೇಶನ್ ಇನ್ನು ಸರ್ವರ್ ಬಿಟ್ಟಿಲ್ಲ.
ಸರ್ವರ್ ಬರುತ್ತಲ್ಲಾ ಅವಾಗವಾಗ ಬರುತ್ತಾ ಹಾಕಿದ್ದಾರೆ.
ಇಲ್ಲ ಇನ್ನ ಬರಲಾಗಿದ್ದನಿ ಇಲ್ಲಿ ತನಕ ಬರ್ಲಗ್ಯಾದ ಇನ್ ಆದ್ರಗ್ ಏಳೂರ ಐವತ್ ಮಾಡಿರ್ ಲೆ ಎಪ್ಪಾ.
ನಮ್ ಇದು ನಮ ಕಾಸ್ ಹೇ ಏಳ್ನೂರ ಐವತ್ತು ಬೇರೆ ಎಸ್ ಸಿ ಎಸ್ ಟಿ ಗೆಲ್ಲ ಫೈ ಹಂಡ್ರೆಡ್ ಹ ಹ್ಮ್ಮ್.
ತ್ತು ನಮ್ಗ ಏನ ನೂರು ನೂ
ಹೌದೌದು ಹ್ಮ್ ಸ್ ಗೌರ್ಮೆಂಟ್ ಅಲ್ವಾ ಎ ಏನ್ ಮಾಡಕ್ ಆಗಲ್ಲ.
ಗೌರ್ಮೆಟ್ ಗೌರ್ಮೆಂಟ್ ಇರೋದೆ ನಾವ್ ನಮ್ಮಿಂದನೇ ಗರ್ಮಂಟ್.
ಓಕೆ ಬಟ್ ಗೌರ್ಮೆಂಟ್ ನಡ್ಸೋರ್ ಯಾರು ನಾವ ಅಲ್ಲಲ್ಲ.
ಹ್ಮ್
ಹ್ಮ್
ನಾವ್ ಇಲ್ಲಿ ಕೋಗ್ತಾ ಇದೆ ನೋಡಿ. ನಮ್ ಹಾಸ್ಟಲ್ ಅತ್ರ
ಚೆನ್ನಾಗಿದೆ ಚೆನ್ನಾಗಿದೆ ಒಂದ್ ವೀಡಿಯೋ ಮಾಡಿ ಕಳ್ಸಿ ನಮ್ಗೆ.
ಇಲ್ಲ ದೂರದ ಮೋಸ್ಟ್ಲಿ ಗಂಡು ಹೆಣ್ಣು ಮಿಲ. ನ ಮಾಡುವಂತ ಸಪ್ ಸಮಯ ಆದಂತ.
ಹಾ ಹೌದ್ ಹೌದ್ರಿ ಮತ್ರಿ.
ಹೇಳ್ಬೇಕು ನೋಡ ನೀನಾ ಏನ್ ಮಾಡಿ ಇಷ್ಟ ಹೊತ್ತು ಅವಾಗಲೇ ಹೋಗಿ. ಶಾಪೂರು ನಿಮ್ಮ ಅಕ್ಕ ನೀನು ಬಂದಿದ್ದಿ.
ಹ ಬಂದಿದ್ವ್ರಿ ನಿಂಗೆಲ್ಲ ಬೆಟ್ ಆಗ್ಬೇಕ ಅನ್ಕೊಂಡಿದೀವ್ರರಿ. ಎಲ್ಲ ಬಿಸಿ ಪರ್ಸನ್ಸ್ ಅಲ್ವಾ ಎಲ್ ಬಿಟ್ಟಾಕ್ತಾರ ಅಂತೆ ನಾವು ಬಿ
ನಾ ನೋಡ್ದ ನಿನಗೆ
ಹೌದಾ ನಾನ್ ನೋಡ್ಲಿಲ್ಲಲ್ಲ ಎಲ್ ನೋಡಿದ್ರಿ ಕಾಲ್ ಮಾಡ್ಬೇಕ. ಅಲ್ವಾ ಬರ್
ಇಲ್ಲ ನಿ ಮಕ್ಕ ಅಕ್ಕನ್ ಜೊತೆ ಇದ್ದೆ ಸುಮ್ನೆ ಯಾಕಂತ ಎಷ್ಟ ನಾನೇ ಡಿಸ್ಟರ್ಬ್ ಮಾಡೋದ ಅಂತ ಬಿಟ್ಟೆ ನಾನು
ಹೌದ್ರಿ ಇದ್ರಲ್ಲಿ ಮಾತಾಡ್ತಿವಲ್ಲಾ ಈಗ ಒಬ್ಬರು ನಂಬರ್ ಮಾಡಿದ್ರೆ ನಡೆಯುತ್ತೆ ತ್ತ
ಇಲ್ಲ ಅದು ನಾನ್ ಆಮೇಲೆ ಹೇಳ್ತನೆ
ಸಿಕ್ಸ್ ತ್ರೀ ಸಿಕ್ಸ್ ಒನ್ ಅದು ನಂಬರ್ ಇಲ್ವಾ ನಿದ
ಒಂದು ಅದು ಇನ್ನೆ ಆಕ್ಟಿವ್ ಆಗಿದೆ ಅಂದ್ರೆ ರೀಚಾರ್ಜ್ ಖಾಲಿ ಆಗಿದೆ ಅದಕ್ಕಾಗಿ ಈ ಸಿಮ ಹ ಯ ಹಂಗಾಗಿ ಈ
ಹ್ಮ್ ಹ್ಮ್ ಸಿದ್ದು ಒ ಹೇಳಿ ಅವ್ನ ಮಾಡ್ತೀನಂತ ಒಂದು ಒಂದು್ ಹತ್ತು ಸೆಕೆಂಡ್ ಮಾತಾಡ್ತೀನಿ
ಸರಿ ಸರಿ ಸರಿ
ಹಾ ಹ ಏನ ಇಲ್ರಿ ಅಲ್ಲಿ ಜುವಲ್ಲಾರಿ ತಗೊಂಡಿವ್ರಿ
ಯಾರಿಗೆ
ನಮ್ಮ ಅಕ್ಕಗ ತಗೊಂಡವ ಮ
ಮದ್ದು ದುಡ್ಡ ಇಲ್ಲ ಅಂತ ನನ್ ಕೊಡದ ಬರ್ತದಂತ
ಹಂಗಲ್ರಿ ನಾವ್ಲ್ರರಿ ನಮ್ ಮಮ್ಮಿ ತಮ್ದವ್ರರು ತಕೊಂಡಾರ್ರಿ ನಮ್ಮಕ್ಕ ಕಾಂದ್ರನಮ್ಮ ಮಾಮನ ಹೆೇಣತಿ
ಏನ್ ತಗೊಂಡಾರ
ಹ ಅದು ತಾಳೆ ಚೈನರಿ
ಹ್ಮ್ ಆಯ್ತಾ
ಹಾ ಆಯ್ತ್ರಿ ಆಯ್ತ್ರಿ
ಎಷ್ಟು ಬಿತ್ತು
ಹಾ ಮೂರವರಿ ಮಾ ಏನಂತ
ಮೂರ್ ಮೂರವರೆ ಮಾಸಿ ಅಂದ್ರೆ ಅಂದ್ರೆ ಮೂವ ಸಾವಿರ ಬದದ ಮೂವತ್ತ ಆರ ಸಾವಿರ
ಆ ಮಾಸ ಅಲ್ರಿ ತೊಲಿ ಮೂ ಮೂರ್ವರಿ ತೊಲಿ
ಎಪ್ಪು ಅಂದ್ರೆ ಎಷ್ಟು ನಾಲ್ಕು ನಾಲ್ಕೂವರೆ ಲಕ್ಷ ಆಗುತ್ತೆ
ನಾಕವರೆ ಲಕ್ಷ ತಗೊಂಡ್ ಆಗೇತ್ ನೋಡ್ರಿ ಮತ್ ಸ್ವಲ್ಪ ಅದ ಇಲ್ಲ ಇಲ್ರಿ ಅವು ಎಲ್ಲಾ ಬೇರೆ ನೋ ಇದ್ವ ಅವೆಲ್ಲಾ ಹಾಕಿ
ಹ್ಮ್
ಅವೆಲ್ಲಾ ಹಾಕಿ ಇದನ್ನ ಕೊಟ್ಟಿದ್ದಾರೆ
ಹೇಳ್ತ ಎಷ್ಟ ಕೊಟರು ಮತ್ತ
ತ್ರೀ ಲಾಕ್ ಇರ್ಬೋದ್ರಿ
ಹೌದಾ
ಹ್ಮ್
ಇಲ್ಲ ನಾನ್ ನಿನಗೆ ತಗೊಂಡ
ಇಲ್ಲ ಇಲ್ಲ ನನ್ ಮದ್ವೆ ಆಗಿಲ್ ಕಣಪ್ಪಾ
ದುಡ್ಡು ಇಲ್ಲ ಅಂತಿದಿ ನನನ್ಗೆ ಕೊಡ ಬರ್ ಗ ಅಂತೇಳಿ ಆಮ್ಯಾಗ ಇಷ್ಟ ಎಲ್ಲ ತಗೋದು ಪರ್ಚೇಸ್ ಮಾಡೋದು ಏನ್ ಹೇಳಳ್ತೀರಾ ಎಲ್ಲಾ ನೋಡಿದ ಜನಲ್ಲ
ನಂಗ ಅಂದ ಟಾಸ್ಕ್ ಕಂಪ್ಲೀಟ್ ಆಗ ಆದಂಗ ಆಗಲ್ವಾ
ಅದು ನಾನ್ ಆಮೇಲೆ ಹೇಳ್ತೀನ್ ಕ್ರಿ ಇದ್ರ ಬಗ್ಗೆ ಎಲ್ಲ ಮಾತಾಡುವಂತದಲ್ಲ ಅವಶ್ಯಕತೆ ಲ್ಲಿ ಇವಾಗ ಹ ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗತಲ್ಲಾ ನಿಮ್ಗೆ
ಅರ್ಥ ಆಕ್ ಆಗೈತೆ ಆಗೈತಿ
ಹಾ ಅಷ್ಟೇ ತ್ತೆ ಬೇರೆದ್ ಮಾತಾಡ ನ ಕೇಳ ಅದ ಕೇಳ ಮತ್ತ್ಯಾಹ್ನ ಹೆಂಗ ನಡತಾದೆ ಸ್ಟಡಿ ತಂದು ಲೈಬ್ರರಿ ಬಿಟ್ಟಿದ್ದರೇ ಯಾಕ ಬಿಟ್ಟ ಟ
ಹ
ಹಾ ಯಾಕ್ ಬಿಿಟ್ಟಿದಿ
ಎಕ್ಸಾಮ್ ದವಲ್ಲ ಗುಲ್ಬರ್ಗ ಹೋಗಿದ್ದ್ಯಾ ಹೌದ್ರಿ
ಹ್ಮ್
ಅವ್ರರಿಗೆಲ್ಲ ಬಿಡ್ ಬಿಟ್ಬಿಟ್ಟ ಬಿಡ್ರಿಗ ನಮಜಚ ಮಾತ ಹಾ ರೇ
ಅವ ಏನೋ ಪರ್ಸನಲ್ ಮ್ಯಾಟ್ರ ಅ ಅಂತ ಈಕ ಮೋಸ್ಟ್ಲಿ ಮಾಡಿದವಿ ಅವಾಗಲಾ ಹೇಳ್ತೀನ ಅಂದ ನಾನನ್ ಸ್ವಲ್ಪ ಬಸ ಇದೀನ ಪ ಶಾಪ ತಿರ್ಗಾಡ್ಲಾತಿನನಿ ಆಮೆ ನನ್ಗ ನನ್ಗ ಅದ ಆಮೇಲೆ ಹೇಳ್ತೀನಿ
ಹೌದ್ರಿ
ಹ್ಮ್ ಹೇಳಿಿವಾಗ
ಆಯ್ತ್ಾಯ್ತ್ರಿ ಹೇಳ್ಬೇಕಕ್ ನೋಡ್ರಿ ಏನ್ಿಲ್ರರಿ ಹೆಂಗಿದೆ ನಿಮ್ಮ್ ಮನೆ ನಿಮ್ಮ್ ಮನೆ ಕಡೆ ವಾತಾವರಣ
ನಮ್ಮ್ ಮನೆ ಕಡೆ ವಾತಾವರಣ ನ ಮಳೆ ಇಲ್ಲ ಬೆಳೆ ಇಲ್ಲ ಬೆಳೆ ಬ ಇದ್ರರು ಮಳೆ ಇಲ್ಲ ಮಳೆ ಇದ್ರೆ ಬೆಳೆ ಇಲ್ಲ ನ ಕ ಹಂಗ ಆಗ್ಬಿಟ್ಟೈ ಪರಿಸ್ಥಿತಿ ನಮ್ದ ಬಾಳ ಗಂಭೀರ ಆಗ್ಯದ ಮನ ಅಂತೂ ಅರ್ಧಿ ಕಿದಿರ್ಸಿನಿ ಈಗ ನನ್ ದುಡ್ ಬೇಕು ಈಗ ಎಲ್ಲಿ ಮನೆ ಈ ತರ ಮಳೆ ಹೋದವರ್ಸ ಲಾಸ್ ಆಯ್ತು ಮತ್ತೆ ಈ ವರ್ಷನ ಬೀಜನೇ ಹಿಂಗ ಅದಾವ ಈತ ಇದೇ ತರ ಆದ್ರೆ ಮಳೆಯಲ್ಲಿ ಬೆಳೆಯಲ್ಲಿಳ ಹಾ ನೀನು ಹೇಳ ನಿ ನಿಮ ಮನಾಗ ರಕ್ಕ ಸಾಲ ಕೊಡ್ತಿನಿ ಅಂದ ಬಡ್ಡಿ ಎಲ್ಲ ಸಲಾ ಕೊಡ್ತೀಿ ಅಂದ್ರೆ
ಹ್ಮ್ ಹೌದ್ರಿ
ಹ್ಮ್
ಹ್ಮ್ ಹ್ಮ್ ಹ್ಮ್
ನಂಗ ಬರುತ್ತೆ ಟೈಮ್ ಒಂದ
ಬರ್ತಾರರಿ ಓಕೆ ಬಟ್ ನಮ್ಮ್ ಹತ್ರ ಅಷ್ಟೊಂದ್ ದೊಡ್ಡಿ ಇಲ್ಲ ಕಣ ಪಾನಿ ಅನ್ ಹಕೊಂಡಿರೋ ತರಾ
ನಾ ಅಟ್ೀಸ್ಟ್ ಒಂದ ಸರಿ ಆದ್ರ ಎ ಗ್ದೀನಿ ನಿನ್ ಸರಿ ಮಾಡಿದ್ರ ನಾನ ಒಂದ ಸರಿ ಮಾಡಿ ಅತ್ ಸಾರಿ ಮಾಡೋದಿಲ್ಲ ಬಿಡ ಹ ನಾನ್ ಎ ಷ್ಟ ಒಂದ ಸರಿ ಆದ್ರ
ಅದು ಓಕೆ ನನ್ ವಿದ್ವಂದ್ರೆ ಈಗ ತಗೊಂಡ್ ಬಿಡುುವ ಅಂತ ತಿದನಿಪ್ಪಾ ನಾನ ಅಲ್ಲಲ್ಲ ಪೇರೆಂಟ್ಸ್ ಅದು
ಅಂದ್ರೆ ನೀನು ಇದ್ರು ಕೊಡ್ತಿದಯಾ
ನಾನ್ ಕೊಡಲ್ವ ಯಾಕ ಕೊಡಲ್ ಹೇಳು
ಬಿಡು ಇವತ್ತುಟ್ಟಿದ್ದ ಹೆಂಗ್ರ ಐವತ್ತು ರೂಪಾಯಿ ನೋಡ್ತೀನಿ ಇವಾಗ ಸ್ಕಾಲರ್ಶಿಪ್ ಎಲ್ಲ ಬರುತ್ತೆ ನಿ ನಡ ಎಷ್ಟ ಕೊಡ್ತಿ ಅಂತ
ಹ ನೀನ ತಗೊಂಡ್ಬಿಡಪ್ಪಾ
ಹ್ಮ್ ಆ್ತು ಥಾಂಕ್ ಯು ಥಂಕ್ ಯು
ಹ್ಮ್ ಮತ್ತೆ
ಏ್ತು ನೋಡಿ ಏನ್ಾಯಯ್ತಲ್ಲೇ ಕಳದುು
ಏನಿಲ್ಲ ಓದ್ತಿದ್ದೀನಿ ಓದ್ತಿದ್ದೀನಿ
ಸಬ್ಜೆಕ್ಟ್ ಮುಗ ಹೇಳಿ ಇವಾಗ
ಈಗ ಇತಿಹಾಸ
ಬೇಗ ಬೇಗ ಮಾತ್ರ
ಇತಿಹಾಸ ಕಣಪ ಸಂವಿಧಾನ ಸಂವಿಧಾನ ಭಾರತದ ಸಂವಿಧಾನ
ಕಯಳ
ಒಂದ್ ನಾಕೈ ಚಾಪ ಓದನ್ರಿ
ಹಾ ನಾಕ ಯಾವ ಚಾಪ್ಟರ್ ಯಾವ್ದಾವ ಚೆಪ್ಟರ್
ಚಾಪ್ಟರ್ ಬಂದ್ಬಿಟ್ಟು ಉ ಸಂವಿಧಾನದ ಇಂಟ್ರೊಡಕ್ಷನ್ ಆಫ್ ಸಂವಿಧಾನ
ಹ್ಮ ಮತ್ತ
ಮತ್ತು ಎರವಲ್ಸು ಅದು ಎರವಲ್ ಪಡೆದಿರ್ತಾರ ಮೂಲಭೂತ ಕರ್ತ ಕರ್ತವ್ಯಗಳು ಮೂಲಭೂತ ಹಕ್ಕುಗಳು ಮತ್ತೆ ರಾಜ್ಯ ನೀತಿ ನಿರ್ದೇಶಕ ತಗತ್ ಇವಾಗಗಳು
ಹ್ಮ ಇದೆಲ್ಲ ಓದಿದಯಾ
ಹೋದನ್ರಿ ಹೈಕೋರ್ಟ್ ಸ ಪಿನ್ಕೋಟ್ ರಾಜ್ಯಪಾಲರು ಇವೆಲ್ಲಾ ಓದಿನ್ರಿ ಸ್ವಲ್ಪ ನೆನ್ಪ ಓದಂಗ ಆಗೇತ್ರಿ
ಹ್ಮ್ ಹ್ಮ್ ಒಂದ್ಚೂರು ಹೇಳಲ್ಲ ನನಗೆ ಇದು ಫಂಡಮೆಂಟಲ್ ಡ ಹಕ್ಕ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ ನಗೆೋಡ
ಮೂಲಭೂತ ಹಕ್ಕುಗಳು ಬಂದ್ಬಿಟ್ಟು ನೆನ್ಪ ಹೋಗ್ಬಿಟ್ಟವ್ರಿ ಅವ ಎಲ್ಲಾ ಹ ಇದೇ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಹ್ಮ್
ಹೌದಾ
ಹ್ಮ್ ನೆನ್ಪೋಗ್ಯಾವ್ರಿ ಈಗ ಓದ್ತನ್ರೀ ಕಂಟಿನ್ಯೂ ಆಗಿ ಒಂದ್ ತಿಂಗಗಳ ನಂದಲ್ಲ ಶಿವ ಅಂತೇಳಿ ಓದ್ತನರೀ ಈಗ
ಅಲ್ಲ ಎಕ್ಸಾಮ್ ಅಲ್ಲಿ ಕೂಡ ನನ್ ಗೊತ್ತಿಲ್ಲ ನನ್ ಓದಿದ್ದೆನೆ ನ
ಇಲ್ರರಿ ಅಲ್ಲೆಲ್ಲಾ ಆಪ್ಷನ್ ಇರ್ತವ್ರಿ ಆಗ್ತನ್ರಿ
ಹ್ಮ್ ಮತ್ತೆ ಇಲ್ಲೇ ನನ್ ಕನ್ಪಿಸಿ ಇಡ ನಗೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಏ ಹ ಹೇಳ ಇಲ್ಲಿ ಕ್ಲಾರಿಟಿ ಆಗಿರ್ಬೇಕು ಅಲ್ಲಿ ಹೆಂಗ ಇರ್ತಾವ ಗೊತ್ತ ಆನ್ಸರ್ ಆನ್ಸರ್ಗಳು ನಿನಗ ಪೂರ್ಣ ಪ್ರಮಾಣದಲ್ಲಿ ಓದಿರ್ ಕನ್ಫ್ಯೂಸ್ ಮಾಡುವಂತ ಕೆಪಾಸಿಟಿ ಆ ಒಂದು ಕ್ವಶನ್ಗೆ ಅಲ್ಲಿ
ಹಾ ಬಟ್ ಏನ್ ಮಾಡಲ್ರಿ ಓದಿದ್ವಿೇ ನೆನ್ಪಿರಲ್ಲ ಜಾಸ್ತಿ ಅದು ಒಂದು ನದು
ನೀನ್ ಸೋಷಿಯಲ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬಾರ್ದ ಬಾ ಓದಿದ್ದೆನೆ
ಅದೇ ಈಗ ಎಕ್ಸಾಮ್ ಮುಗಿತಕ ಒಂದ್ ತಿಂಗಳ ಇದು ಡಿಲೀಟ್ ಮಾಡ್ತ ತಿನ್ರಿ ಆಮ್ಯಾಗ ಲಾಗಿನ್ ಮಾಡ್ಕ ಕೋತಿನ್ರೀ ಈಗ ಎಕ್ಸಾಮ್ಸ್ ನಂದು ಟ್ವೆಂಟಿ ತರ್ಡ್ಗ್ ಮುಗಿತವ್ರಿ ಅದು ಮುಗಿತ ಅಂದ್ರ ಸ್ವಲ್ಪ ಭಾರ ಕಮ್ಮಿ ಆಗತ್ರಿ ಆ ಒಂದ್ ತಿಂಗ ಗಳು ನಂದೆಲ್ಲ ಜೀವ ಅಂತೇಳಿ ಓದ್ತನ್ರಿ ಚೆನ್ನಾಗಿ ನೋಡ್ತೀನ್ರೀ ಏನೇನ್ ಆಗುತ್ತಾ ಆಗ್ಲಿ ಇದ್ರೆ ದೈವ ಇರ್ಲಿಲ್ಲ ಅಂದ್ರೆ ದುರ್ದೈವ ಅನ್ಕೋದ್ರಿ
ಹ್ಮ್
ಹ್ಮ್
ಮತ್ತ ಐದು ಹಿಸ್ಟರಿ
ಹಿಸ್ಟ್ರಿ ಓದಕ್ ಕತ್ತಿನಲ್ರಿ ಆ ಇದು ಹಿಸ್ಟ್ರಿ ಆ ಕರ್ನಾಟ
ನೀನ್ ನೋಡು ಏನೇ ಒಂದ ಮಾತಾಡ್ತಿದ್ದೀನಿ ಅಂದ್ರೆ ಸಿಲಬಸ್ನ ಮುಂದ ಕ್ಲಿಯರ್ ಆಗಿ ಇಟ್ಕೊಬೇಕು ಬುಕ್ಸ್ ನ ಮುಂದುಕ್ಕ ಉಪಯೋಗ ಆಗಬೇಕು ನಾ ಯಾವಾಗ ಕೇಳ್ತೀಿ ಪಟ್ಪಟ್ಟಟ್ ಅದ ತೆಗೆದು ಟಪಿಕ್ ಹೇಳ ಮಾತಡ್ಬೇಕು
ಹಾ ರಿ ಹೇಳ್ರಿ ಆಯ್ತು ಆಯ್ತ್ರಿ ಮ ಮಧ್ಯಕಾಲೀನ ಇತಿಹಾಸ ಆಧುನಿಕ ಭಾರತದ ಇತಿಹಾಸ ಮತ್ತೆ ಕರ್ನಾಟ ನಾಟಕ ಇತಿಹಾಸ ಇವೆಲ್ಲಾ ಓದಕ್ತ್ತೀನ್ರರಿ ಇನ್ನು ಕಂಪ್ಲೀಟ್ ಆಗಿಲ್ರರಿ
ಹ್ಮ್
ಹ್ಮ್
ಕರ್ನಾಟಕ ಇತಿಹಾಸ ಬಗ್ಗೆ ಏನೇ ನೋಡಿದೆ
ಬಾದಾಮ ಆ ಚೋಳರು ಗಂಗರು ಕದಾಂಬರು ಬಾದಾಮಿ ಚಾಳು ಚಾಲುಕ್ಯರು ಅಷ್ಟೇ ಓದಿನ್ರಿ ಫುಲ್ ಓದಿಲ್ರಿ ವಿಜಯನಗರ ಸಾಮ್ರಾಜ್ಯಕ್ ಓದಿಲ್ರಿ
ಮತ್ತು ಓದ್ಬೇಕಪ್ಪ ನೀನು
ಹೌದ್ರಿ ಎಕ್ಸಾಮ್ಸ್ ಇದ್ವಲ್ರರಿ ನ ಆದ್ರೂ ಏನ್ ಮಾಡ್ಬೇಕ ಹೇಳ್ರಿ
ಹ್ಮ್
ಹಾ ಹೌದ್ರಿ ಸ್ವಲ್ಪ ಒಂದ್ ವೀಕ್ ಬಿಟ್ಟ ಹಂಗಾಗಿ ಬಿಟ್ಟ ಇಟ್ಟೇತ್ರಿ ಓದ್ಬೇಕ್ರಿ ಹಾ ರೀ